ಹಾ ಕೇಳ್ತ ಇದನೆಸ
ಹಾ ಕೇಳಕ್ತಪ್ಪ
ಹಾ ಏನ್ ಮಾಡ್ತಗದ
ಈ ಏನ ನೋಡಿ ಹೋಗ್ ಬಂದೆ ಊರಿಗೆ
ಹಾ
ಇವಾಗ ಊರಿಗೆ ಬಂದೆ ಹಾ
ಊರಲ್ಲಿ ಮಳೆ ಬರ್ತಾದೆ ತಾನೆ ಹೌದಾ ಈ ಕಡೆ ವಾಡ ಕಡೆ ಮಳೆ ಬರ್ತಾ ಇದೆ ಗರು
ಇವಾಗ ಎಲ್ಲ ಹೋದೆ
ಹಾ
ಈಗ ಎಲದೇ
ಪಡಿ
ವಾಡಿಶ ಅಗ್ಬೋದ
ಹಾ ವಾಡಿ ಶಾಬ ದಾಟಿದ್ದೀನ
ಹಂಗ ಹೋಗುತ್ತದ ಟ್ರೈನ್
ಹಾ
ಹ್ಮ ಹ್ಮ ಗುಲ್ಬರ್ಗಾ ಟಚ್ ಆಗ ಬತದನಾ
ಹಾ ಗುಲ್ಬರ್ಗ ಮೇಲೆ ಹೋಗುತ್ತೆ ಗುಲ್ಬರ್ಗ ಬರುತ್ತೆ ಒಂದ್ ಹತ್ತು ಕಿಲೋಮೀಟರ್ ಆದಗೆ
ಹೌದ
ಹ್ಮ
ಏನ್ ಕತಲ ಆಯ್ತಾ
ಇಲ್ಲಿ ಮಳೆ ಬರ್ತಾದೆ ಸ್ಟೇಟಸ್ ಹಾಕಿ ಹ
ಗದಲ ತನಪಂದ
ಸರಿ ಕೆಳ್ತಲ್ಲ
ಗದ್ಲ ಅದ ಏನಂದ ಗದ್ಲ
ಹಲೋ
ಅಲೋ
ಒನ್ ಸರೆಯಕ್ತತಾನ
ಇನ್ ವಯಸ ಕೇಳ್ತಾ ಇದ್ದ ನನ್ಗ
ಹಾ ನಿಮ್ ವಯಸ್ತು ಕಟಕಟ ಆತ ಆತು
ಯಾಕೋ ಏನೋ ಇವಾಗ ಕೇಳ್ತದಲ್ಲ
ಹೌದಾ ಬಾಯಸ್್ ಬ್ರೇಕಕ್ ಆಗ್ತಾ ಇದೆ
ಇರುವಾಗ
ಹಾ
ಈ ಕೆಳಗತ್ತಲ್ಪಾ
ಹಾ ಕೇಳ್ತದೆ ಕೇಳ್ತಾರೆ ಇಲ್ಲಿ ಟ್ರೈನ್ಲ್ಲಿ ಕೆಲವ ನಡೀತಾ ಇದೆ
ಹೌದಾ
ಹಾ
ಹ ಹ ಟಿಕೆಟ್ ಎಷ್ಟು ಇದಕ್ಕೆ ಸ್ವಲ್ಪರ್ವತ ಇದದೆ ಇವಾಗ
ಎಂಬತ್ ರೂಪಾಯಿ ಇದೇವ್ರೀ
ಒಬ್ರಿಗೆ ಅಂಬತ್ತಾ
ಹಾ
ಹ ಹಾ ಅಲ ಟ್ರೈನ್ ಹೆಂಗೆ ಗೊತ್ತಾಗುತ್ತೆ ಇದೆ ಸೊಲಪುರ ಹೋಗುತ್ತಂತ
ಎಲ್ಲಗರು ಅಲ್ಲಿ ವಾಯಸ ಇ ಮಾಡ್ತಾರೆ ಹ ಅಲ್ಲಿ ಕನ್ಯಾಕುಮ ಮ ಕಲ್ಲಾಪುರಂತ ವತಾರೆ ಮ ಹೇಳ್ತಾರೆ ಅವರು
ಹಾ ಹಾ
ಅದ ಅಡಗ ಸ್ದ ಹರ್ಬೋದು ಗೊತ್ತಾಗುತ್ತಾ ಆಲ್ರೆಡಿ ಎಲ್ಲ ತಿರ್ಗಡಿದಲ್ಲ ಸುಮಾರ ಸಲ ತಿರ್ಗಡೆಲ್ಲ ಗೊತ್ತಾಗುತ್ತೆ ನೀನ್ ಅವದೆಲ್ಲ ಗೊತ್ತಾಗಲ್ಲ ಅಷ್ಟೆ ಹಾ ಟ್ರೈನಲ್ಲಿ ಹಾಯಿ ಬಂದ ಹ ಊಟ ಜಸ್ಟ್ ಮಾಡಿದ್ದ ಬಿಟ್ಟ ತಿಂತತಿ ಊರಲ್ಲಿ ಊರಿಂದ ಅದೇ ನಾನು ಮಳೆದಾರ ಒಪ್ಪಿಟ್ ಮಾಡಿದ್ವಿ
ಹೌದಾ
ಹಾ ಟ್ರೈನಲ್ಲಿ ನಾಯಿ ಅಂದ್ರೆ ಗೊತ್ತಾಗತ್ತಲ್ಲ ನಮ್ಗೆ ಯಾರಾರು
ಯ
ಆಯರ್ ಅಂದ್ರೆ ಗೊತ್ತಾಗುತ್ತ ಅ ಮೂರನೇ ಸ್ಥಾನಮಾನ ಹೊಂದಿರೋರು ಕೃಷಿ ಮಹಿಳಾ ಮತ್ತನಬ್ರು ಇರ್ತಾರಲ್ಲ
ಹಾ ಗೊತ್ತು ಗೊತ್ತು
ಹಾ ಏನು ಅವರು ಬಂದು ಜಡ ಆಡ್ತಾ ಇದಾರೆಲ್ಲಿ
ಅವ್ರ ಅವ್ರ ನಾ ಬೇರೆಯವ್ರ ಜೊತೆೇನಾ
ಬೇರೆ ಜೊತೆನೆ ಅ ದುಡ್ಡು ದುಡ್ಡು ಕೇಳ್ತಾ ಇದರುವಾ
ಹಾ
ದುಡ್ಡು ಕೊಟ್ಟಿಲ್ಲ ಅದಕ್ಕೆ ಬಳೆ ಹೊಡೆದ ಬಳೆ ಹೊಡೆದ ಹೊಡೆದದಂತೆಯ ಅವ್ರದು
ಹಾ ಹಾ
ಅದಕ್ಕೆ ಕ್ವಾರಿ ಎಲ್ಲಡತದೆ ಜಳ
ಹೌದ
ಹಾ
ಅವ್ರ ಏನಾದ್ರು ಮಾಡಿರ್ತಾರೆ ಅದಕ್ಕೆ ಬಳೆ ಹೊಡ್ತರ್ತ ನನು
ಹ ಇಲ್ಲ ನಮ್ಮ್ ಬಾಯಸ್ ತರ ಇಲ್ಲ ಇಲ್ಲಲ್ಲಿ ಅದಕ್ಕೆ ಬೆಳೆ ಬಿಟ್ಟಿರೋದು ಹೊಡೆದಿರೋದು ಅವರು ಆಾಯಿ ಏನಕ ಹೊಿದ ಕೃಷ್ಣ ಹೇಳ ಹೇಳರು
ಹೌದಾ ಹ ಹಾ
ಇಲ್ಲಿ ಫುಲ್ ಮೆ ಅಲ್ಲಿ ಏನ್ ಮಳೆ ಇಲ್ಲ ನೋಡುದು
ಮಳೆ ಬರಾಗತ ನ ಕಡೆ
ಹಾ
ಮಯಪರಾಗತದ ಹಲೋ ಹಲೋ ಹಲೋ ಹಲೋ ಹಲೋ ಅಲೋ ಹ್ಮ್ ಅಲೋ
ರಸ್ತ ದ ತಾನ ಸುದ್ದದು
ಹಾ ಇವಾಗ ಕೇಳ್ತಾ ಇದೆ ಯಾಕೋ ವಯಸ್ಸು ಕೇಳ್ತಾ ಇರ್ಲಿಲ್ಲ ಅವವಾಗ
ಅ ದದುರ ಇತ ಸ್ವಲ್ಪ
ಅಲೋ
ಅಲೋ ಕತ ಯತಾನ ಸು್ದ
ಹಾ ಕೇಳ್ತಾ ಇದೆ ಕೇಳ್ತಾ ಇದೆ
ಈಗ ವಸ್ ಚೆನ್ನ ಕೇಳತದ ತಾನೆ
ಕೇಳ್ತಾ ಇದೆ
ಹ ಮತ್ತ ಯನ್ ಹಾ
ಹಲೋ
ಹಾ ಈಗ್ ಕಳಿಸತಾದೆ ಚೆನ್ನಾಗಿ
ಹೌದಾ
ಹಾ ಹೇಳಿಿಕ ಹೇಳ ಊರಲ್ಲಿ ಮಳೆಗ ಆ್ತ ಅಂದ್ರೆ ಐದೂರೆ ಆಯತಾ ಟೋಟಲ್ ಟೈಮು ಹ ಬೇರೆ ಬೇರಾರು ಟ್ರೈನ್ ಅಂತ ಇಲ್ಲ
ಹಾ ಅದೇಪ್ಪ
ಅದೇಜ ಮಾಡ
ಇದಪ ಯೂಸ್ ಮಾಡ್ತೀರಾ
ಹಾ
ಹಾ ಹಾ ಅದೇ ಕೇಳಿದೆ
ಹ್ಮ್
ಅದ್ರಲ್ಲಿ ಬುಕ್ ಮಾಡ್ಬೋದ ಅಂತಲ್ಲ ಟಿಕೆಟ್
ಟಿಕೆಟ್ ಏನ್ ಇಲ್ಲ ಈಗ ಸೊಲ್ಲಪುರ್ ಕಡೆಿಗೆ ನಡೀತೆ ಆರಾಮ್ ಸರಿ
ಅಲ್ಲ ಬೇರೆ ಕಡೆ ಎಲ್ಲಾರಾ ಹೋಗ್ಬೇಕಂದ್ರೆ ಟಿಕೆಟ್ ಬುಕ್ ಮಾಡ್ಬೋದ ಅವದ್ರಲ್ಲ
ಹ ಮಾಡ್ಬೋದುಬುಕ್ ಮಾಡ್ಬೋದು
ಹ ಹಾ ಎಸ ಆಯ್ತು ಯೂಸ್ ಮಾಡ್ಕತ್ ನೀವು
ಹಮರ
ಅದೇಪು ಎಷ್ಟು ವರ್ಷ ಆಯ್ತಂದ ಯೂಸ್ ಮಾಡಕತ್ತು
ನಾನು ಟ್ರೈನ್ ಯಾವಾಗ್ಲ ಹೋಗ್ತಾದೇನೆ ಅವ ಇದ್ ಮಾಡ್ತಾ ಇದ ನೀವು ಹಾ ಮೊದಲ ಎಂತ ಮಾಡ್ತಿದವಿ
ಹಾ ಹಾ ಚೆನ್ನಾಗಿದೆ ಆಪ ಅಲ್ಲ
ಹಾ ಚೆನ್ನಾಗಿದೆ ಎಲ್ಲ ಮತ್ತ ಎಲ್ಲ ಇದೆ ಇಲ್ಲಿ ಹೋಗ್ತಾ ಇದೆ ಟೈಮಿಂಗ್ ಏನು ಎಲ್ಲ ಎರಡು ಜೊಡ್ಡು
ಹ ಹಾ ಹೌದು ಅದೇ ನಾನು ಗದಗಂದ ಬರ್ತಾ ಇದ್ನಲ್ಲಾ ಅದೇ ಯೂಸ್ ಮಾಡ್ತಾ ಇದ್ ಬರುವಾಗ ಹ
ಹೌದಾ
ಘೃಸದ
ಏನ್ ಮಾಡ್ತದೆ
ಇನ್ನೇ ಮನೇನ್ ಮಲ್ಕೊಂಡಿದ್ದೆ
ಹೌದಾ ಈಗ ಕಲ್ಪಗೆ ಬಂತು ಕಲ್ಪರಿಗೆ
ಆತ
ಕಲ್ಬರ್ಗಲ್ಲಿ ಹೊಂಟಿದ್ದೀವಿ ಸಿಕ್ಕಾಕುದು ದಾ ಸಿಕ್ಕಾಕುದು ಹ ಸಿಗಕಲ್ಲಿ ಸಿಗಕ್ಕ
ಟ್ರೈನ್ ನೋಡ್ಕೊಂಡಿರಪ್ಪ ಕಳೆದನ ಅದ ಆಗುತ್ತಂತೆ
ಹಾಬ್ರೋ
ಟ್ರೈನ್ ಅಲ್ಲಿ ಕಳತನದ ಆಗತ್ತಂತಲ್ಲ
ಏನಾಗುತ್ತ
ಕಳ್ತಾರ ಅದು ಮಾಡ್ತಾರಂತಲ್ಲ
ಕಳ್ತಾನಾನ
ಹಾ
ಹಾ ಕಳುವ ಮಾಡ್ತಾರೆ ಸಾಕಷ್ಟು ಏನ್ ಮಾಡ್ತಿ ಅದ ಮತ್ತೆ ಆಸಾಗಿ ಮಾಡೋದು ದುರಾಸಾಗಿ
ಹ ನೀವ ಸೇಫ್ಟಿ ಆಗಿ ಇರು ಅಂದೆ ಅಲೋ
ಗುರ ನಾಾವಂದ್ರ ಶಫಿ
ಅಲ್ಲ ಅದೇ ಹೇಳ್ದೆ ಸೋನ ಬೆಲ್ಲ ನಡ್ಕೊಂಡ ಮಾತಾಡ್ತಿರ್ತಾರಲ್ಲಾ ಅವಾಗೊಂಡ ಏನ್ ಮಾಡಕ್ ಆಗಲ್ಲ
ವಾಯ್ಸ್ ಬ್ರೇಕ್ ಆಗ್ತಾದೆ ಹಾ ಇವಾಗ ಚೆನ್ನಾಗ ಕೇಳ್ತಾ ಇದಿ
ಅೇ ಫೋನಲ್ಲೆಲ್ಲ ಮಾತಾಡ್ತಿರಲ್ಲ ಅವಾಗವಾಗ ನೋಡ್ಕೊಂಡು ಇಡ್ರಿ
ಬಾಗ ಅಂತವರ ಏನು ಫೋನ್ ಬಿಟ್ರೆ ಏನಿಲ್ಲ ನಮ್ಮ ಹತ್ರ ಕಲ್ಬುರ್ಗಿ
ಹೌದಾ
ಹಾ
ಹ ಹಾ ಏನ್ ಸಿಟ್ಟಿಂಗ್ ಸೀಟ್ ಇದೆ ಏನ್ ಸ್ಲೀಪಿಂಗ್ ಇದೆ
ಕೊಕುಂದ್ರದ ಅಷ್ಟೇ ಒಂದ್ ಸೀಟು ಇ ಜನರಲ್ ಇದ ಜನರಲ್ ಇದಾವಲ್ಲಾ
ಹ ಹಾ
ಸ್ಲೀಪರ್ ಏನಲ್ಲ ಜನರಲ್ ಮಾಡಿದೀವಲ್ಲ ಜನರಲ್ ಕೊಡ್ತಾರ ಅವನು ಸ್ಲೀಪರ್ ಮಾಡಲ್ಲ ಸುನನೆ ಇಲ್ಲೇ ನಾ ಒಂದ್ ಮೂರು ದಷನ ಸಲ ಹಿ ಮಾಡಲ್ಲ ಸನನೆ
ಹಾ ಹಾ
ಆರಾಮ್ ಸರ್ ಕಖಾಲ ಇರ್ತ್ತೆ
ಹೌದೌದು
ಹ
ಹ್ಮ ಹಾ
ಮತ್ತ ಏನ್ ಮಾಡ್ತಾ ಇದೀ ಗರು
ಏನೇನಲ್ಲಪ್ಪ
ಆಕ್ರ ಚೆನ್ನಾಗೋಯ್ತಾ ಪೇಬರು
ಹಾ ಚನ್ನಕ
ಹಾ
ಅಂದ ಯ ಲೂಸ್ ಮಾಡತ ಎಸಾಮ
ಹೌದಾ ಪ್ರೈವೇಟ್ ಆದ್ರೆ ನಡೀತಾ ಗೌರ್ಮೆಟ್ ಆದ್ರ ನಡದಾ
ಗೌರ್ಮೆಂಟ್ ಕಾಲೇಜಾ ಲೂಸ್ ನಡೆಯೋದಿಲ್ಲ
ಗೋರ್ಮೆಂಟ್ ಕಾಲೇಜಲ್ಲಿ ನೋಡಿಲ್ಲಿ ನೋಡುವ
ಹಾ
ಹಾ
ಅವರ
ಗೌರ್ಮೆಂಟ್ ಕಲಸ ನಡಿತೆ ಅಂತಂದ್ರೆ ಬಾಳ ಕಷ್ಟ ಆಗುತ್ತೆ ಗಾಗ ನಡ್ಬಾರ್ದ್ ಆತರ
ಹ ನೆಮ್ಮ ಲೂಸ್ ಮಾಡ್ಯಲ್ಲ ಅಲ್ಲಿ
ನಮ್ಮಲ್ಲಿ ಸ್ವಲ್ಪ ಸ್ವಲ್ಪ ಅಂದ್ರೆ ಫುಲ್ಲಲ್ಲಿ ಸ್ವಲ್ಪ ಸ್ವಲ್ಪ ನಡೀಿತೆ
ಹಾ ಹಾ
ಒಂದ್ ತಾಲ್ ಬರ್ತಾ ಇದೆ ಆಮೇಲ್ ಮಾಡಳ
ಅ ಎೇ ಸ್ವಲ್ಪ
ಆ
ಅಲ್ಲ ಇದು ಲೂಸ್ ಅಂದ್ರಲ್ಲ ಅಲ್ಲ ಗೌರ್ಮೆಂಟ್ ಎಲ್ಲಿ ನಡೆಯಲ್ಲ ಅಂತ ಕೇಳಿದೆ
ಗೌರ್ಮೆಂಟ್ ಅಲ್ಲಿ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ನಡೀಿತೆ
ಹೌದಾ
ಹಾ ಬ್ರೌನ್ ಕಾಲ್ ಬರ್ತದೆ ಆಮೇನ್ ಮಾಡಳ ಹಾ ಸರಿ ಸರಿ